ಹಾ ಚೆನ್ನಾಗಿದೀರಾ.
ಹಾ ಚೆನಾಗಿದೀನಿ ನೀವು.
ಹಾ ನಾವು ಚೆನ್ನಾಗಿದೀವಿ ಏನ್ ಮಾಡ್. ದಿರಾ
ನಾನು ಇಲ್ಲೇ ಕೆಲ್ಸ ಮಾಡ್ತಾ ಇದಿನಿ. ಮನೇ ಕೆಲ್ಸ ನೀವು.
ನಾನು ಮನೆ ಕೆಲ್ಸನೆ ಮಾಡ್ತಿದ್ದೆ.
ಆಫೀಸಿಗೆ ಹೋಗಲ್ವಾ ಇವತ್ತು.
ಆಫೀಸ್ ಕೆಲ್ಸ ಏನ್ ಮಾಡಲ್ ಹಾ ನಮ್ಮಗ್ಳು. ಹಸ್ಬೆಂಡಾಫೀಸ್ಗೋಗ್ತಾರೆ.
ಹೌದಾ ಏನ್ ಅಡಗೆ ಮಾಡಿದಿರಿವತ್ತು.
ಅಡ್ಗೇ ಅನ್ನ ಸಾಂಬರ್.
ಇಷ್ಟು ಬೇಗಾ.
ಹಾ.
ಒ ಪರ್ವಾಗಿಲ್ಲ ಬಿಡಿ ಬೇಗ ಮಾಡ್ತೀರಾ ಅಂದ್ರೆ. ಮಗ ಏನ್ ಮಾಡ್ತಿದಾನೆ.
ನಮ್ಮ್ ಮನೆರ್ ಆಪೀಸ್ ಕೆಲ್ಸ ಏನ್ ಹೋಗಲ್ರಿ ಒಲದ್ ದಗ್ದಲ್ಲಾ ಹಂಗಾಗಿ ಮುಂಜೆಲೆ ಒಂದ್ ಸಪ್ ಅಡಗಿ ಪಡುಗೆ ಬೇಗ ಮಾಡಿರ್ಬೇಕ.
ಓ ಹೋ ನಮ್ದೇ ಎಲ್ಲಾ ಒ ಅದೆ ಆಫೀಸಾ ಇವಾಗ ಅವ್ರಿಗೆ.
ಹ್ಮ್ ಅದೇ ಆಫೀಸರ್.
ಹ್ಮ್ ಮೊಗ ಮಗು ಮಲ್ಗಿದ್ಯಾ.
ಹಾ ಮಗು ಮಲ್ಗಿದೆ ಸರ್.
ಓ ಹೊ ಹೊ ಪರ್ವಾಗಿಲ್ಲ ಬಿಡಿ ಮೇಡಂ ಮ
ನೀವು ಫ್ಯಾಮಿಲಿನ.
ಹಾ ನಮ್ದು ಫ್ಯಾಮ್ಲಿನೇ ನಮ್ ವೈಫು ಅವ್ರು ಮನೇಲ್ಲಿರ್ತಾರೆ. ನಾನ್ ಆಫೀಸ್ಗೆ ಹೋಗ್ತೀನಿ. ಹ್ಮ್ ಹ್ಮ್ ಆಫೀಸ್ ಅಂದ್ರೆ ಏನ್ ದೊಡ್ಡ ಆಫೀಸ್ ಅಲ್ಲ ನಮ್ದು ನಾವು ಇಲ್ಲಿ ಒಂದು ಹೋಟ್ಲಲ್ಲಿ ಕೆಲ್ಸ ಮಾಡದ.
ಹೌದಾ ಸರ ಹ ಹಾ ಮತ್ತ ಸಮಾಚಾರ ಚೆನ್ನಾಗಿ ದ್ರಲ್ಲ ಎಲ್ರು.
ನೀವು
ಹಾ ಚೆನಗಿದಿವ್
ಹ್ಮ್ ಮೋಡ ಆಗಿದೆ ಮಳೆ ಬರ್ ತಿಲ್ಲ ಕಂಡ್ರಿ ಅಲ್ಲಿ
ಮೊನ್ನೆ ಸ್ವಲ್ಪ ಬಂದಿತ್ತು ಮಳೆ ಬಂದಿದಕ್ಕೆ ಬಿತ್ ತಿದರ
ಅದೇ ಏನ ಹಾಕಿದರೆ ಹೊಲ್ದಲ್ಲಿ.
ನಮ್ ಕಡೆ ಗೊತ್ತಲ್ರಿ
ಓ ತೊಗ್ರಿ ಬೇಳೆ ಇಲ್ಲರಿ ಮಳೆ ಬರುತ್ತೆ ಹೋಗುತ್ ತ್ತೆ ಪೂರ್ತಿಯಾಗಿ ಬರ್ತಿಲ್ಲ.
ಹ್ಮ್
ಹ್ಮ್ ಹ್ಮ್ ನಮ್ಗೂ ತೊಗ್ರಿ ಗಿಗ್ರಿ ಕಳಿಸು ಮತ್ತೆ ಬೆಳದ್ರೆ
ಹ ಸರ್
ಹೆಂಗೆ ಎಷ್ಟು ಚೀಲ ಬೆ ಎಷ್ ಕ್ರಲ್ಲಿ ಬೆಳಿತೀರ
ನಾವು ಬಡವ್ರ ಲೆಕ್ಕಕ್ರಿ ಅಷ್ಟು ಗೊತ್ತಿಲ್ ನಮ್ ಮನೆಯವ್ರ ಗೊತ್ತಾಗುತ್ತ
ಅಲ್ಲ ನಿಮ್ದು ಎಷ್ಟ ಎಕರೆ ಇದನಿದ ಅಲ್ಲಾ
ನಮ್ದ್ ಎರಡ್ ಎಕರೆ ಐತ್ರಿ
ಹ್ಮ ಪರವಾಗಿಲ್ಲ ಎಷ್ಟಾದ್ರೂ ಇದೆಯಲ್ಲ ನಂಬಂದ್ ನೋಡಿ ಒಂದು ಮೂವತ್ ನಲ್ವತ್ ಐಟ್ ಕೂಡ ಇಲ್ಲ ಬೆಂ್ಗಳೂರಲ್ಲಿ ಇದ್ದೀವಿ ಹ್ಮ್ ಹ್ಮ್
ಹೇಳ್ಬೇಕು
ನಮ್ಧ್ ಏನಐತ್ರಿ ಮೇಡಮ್ ಹ್ಮ್ ಹ್ಮ್ ಪರವಾಗಿಲ್ಲ ಇದೊಂದ ಯಾವದೋ ಕಾರ್ಯ ಆಪದು ಚೆನ್ನಾಗಿದೆ ನೋಡಿ ಈಗ
ಹೌದು ಸರ್ ಚನಗಿದೆ
ನಮ್ಮಂಥ ಬಡವರಿಗೆ ಸ್ವಲ್ಪ ದುಡ್ಡು ಕೊಡುತ್ತೆ
ಹ್ಮ್ ಚಾ ಕುಡುದ್ರಾ
ಇಲ್ಲ ಮೇಡಮ್ ಈಗ ಕುಡಿಬೇಕ
ಹ್ಮ್ ಎಲ್ರ ಅರಾಮಿದಿ ನಿಮ್ ಮನೇಲಿ ತುಂಬಸ ಇರದು ನೀವು
ನಾವು ನಾಲಕ್ ಜನ
ಹ್ಮ್ ಹ್ಮ್ ಯಾರ್ಯಾರು
ನಮ್ಮ ಅಪ್ಪಾ ಅಮ್ಮ ಹಸರು ನಮ್ಮತ್ತೆ ಮಾವ ನಾನು ನನ್ಗಂಡ ಮತ್ತು ನಿನ್ನ ಮಗು ಐದು ಜನ
ಹಾ ನಿಮ್ ನಿಮ್ ಪಾಪು ಹೆಸರು ಏನು
ಹೆಸ್ರಲ್ಲ ಏಳಂಗಿಲ್ಲಲ್ರಿ
ಹ ಹೌದಾ ಸರಿ ಸರಿ ಮೇಡಮ್ ಮತ್ತೆ ಏನ್ ಮೇಡಮ್ ಏ ಸ್ಕೂಲಿಗೆ ಹೋಗ್ತತೆ ನಿಮ್ ಪಾಪು
ಇಲ್ಲ ಇಲ್ಲ ಇನ್ನು ಚಕ್ಕವನ್ನು ಎರಡು ವರ್ಷ ಎರಡು ವರ್ಷದ್ ಮಗು ಇನ್ನು ಸ್ಕೂಲಗೆ ಇನ್ನು ಕಲ್ಸಿಲಾನನು ಮನೆಯಲ್ಲಿ ನಮ್ಮ ಅತ್ತೆ ಮಾವ ದರಲ್ಲ ನೋರ್ಕೊಂತಾರೆ
ಓಹೋ ಎಂತ ಸಿಕ್ಕಾಪಟ್ಟೆ ತುಂಟ ತಲ್ಲ ಒನಿಗೆ
ಹ್ಮ್ ಹಾಂ ಸಣ್ಣಡುಗಲ್ಲ ಸ್ವಲ್ಪ ತಿಂತಾನೆ ಅದ್ದಿಕೆ
ಹ್ಮ್ ಬ ಏನ್ ಮಕ್ಕಳ ಅಂದ್ಮೇಲೆ ದುಡ್ಡು ತಣಿ ಇರ್ಬೇಕಲ್ವಾ
ಹ್ಮ ಸರ್ ಅದ್ರ ಗಂಡು ಹುಡುಗಲ್ಲ ಉಂ ಸರ್
ನಮಗೂ ಒಂದಿದೆ ಪಾಪು ಗಂಡ ಮಗು
ಹ್ಮ್
ಹ್ಮ್ ಅವನು ಅವನು ಅಷ್ಟೆ ಹಾ ಗಂಡ ಮಗು ಅವ್ನು ಅಂಗೇ ತುಂಟಾ ಇದ್ದಾನೆ ಅವನು
ಅವನ್ನ ಎಷ್ಟವರ್ಷ
ಅಂಗ್ವೆ ಈಗ ಒಂದ್ ಎರಡೂರೆ ಮೂರು ವರ್ಷ
ಹ್ಮ್ ಹ್ಮ್ ಆದಾಗ್ ಮದನಾ
ಹಾ ಚೆನ್ನಾಗಿದ್ದಾನೆ ನಿಮ್ ಮಲಗಿದಾನ ನೋಡಿ ಎಲ್ಲಾ ಊರೆಲ್ಲ ಇದದ್ದಿದ್ದ ಇನ್ನು ಮಲಗಿದಾನೆ ಇವನು ಹ್ಮ್ ಎಷ್ಟ ಹೇಳ್ಬೇಕು ಇವನಿಗೆ ಮತ್ತೆ ರಾತ್ರಿ ಲೇಟಾಗಿ ಮಲ್ಗತಾನೆ ಇಷ್ಟೊತ್ತಿಗೆ ನಮಗ್ ಕಾಡಿಸ್ತಾನೆ ಹ್ಮ್ ಹಾಂ
ಏಮ್ ಕೊಡ್ತಾರೆ ಅವ್ನಿಗೆ ನಮ ಅಕ್ಕಡೆ ಗ್ರ ಸೂಟ ಆತಬೇಕಕಿ
ಹಾವ ಇಲೆಲ್ಲಾ ಇಡ್ಲಿ ದೋಸೆ ಅಂತವೆ ಕೊಡದ್
ರಾಗಿ ಮುದೆ ಮಾಡ್ತೀರಾ ನಿಮ್. ಕಡೆ.
ಹ ೀ ಮೇಡಮ್ ತಿನ್ನಲ್ಲ . ನೀವು ರೊಟ್ಟಿ ನಾನ್ ಜೋಳದ್ ರೊಟ್ಟಿ.
ಹಾ
ಹಗಿರ್ತ್ತೆ ನಿಮ್ಮ ಮಗ.
ಹ್ಮ್ ಹ್ಮ್ಮ.
ಹ.
ನೀವ್ ಎಷ್ಟಜನ.
ಮತ್ತೇನ್ರಿ.
ನೀವೆಷ್ಟು ಜನ ಅಂತ ಕೇಳಿದೆ.
ನಾವು ನಮ್ಮ್ ಮನಲಿ ಈಗ ಸದ್ಯಕ್ ಮೂರ್ ಜನ ಇದೀವಿ ಅಂದ್ರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ನಮ್ದ. ನಾನು ನಾನ್ ಹೆಂಡ್ತಿ ನನ್ ಮಗ. ಊರಲ್ ಇದಾರೆ ನಮ್ಮಪ್ಪ ಅಮ್ಮ ನಮ್ಮ ಅಣ್ಣ. ಹ ನನ್ ಮಕ್ಕಳ ನನ್ ಹೆಂಡ್ತಿ ನನ್ ಮಕ್ಕಳ ಎಲ್ಲ. ಅಕ್ಮದಿದ್ದಾರೆ.
ಹೌದಮ್ಮ
ದೊಡ್ಡ ಕುಟುಂಬ ಇಲ್ಲಿ ಸ್ವಲ್ಪ ನಮ್ದ ಸಣ್ಣದ ಅಷ್ಟೇ ಇಲ್ಲಿ. ನಾವು ಇಲ್ಲಿ ಬಂದಿವಲ ದುಡುಕನ್ ತಿನ್ನಾಕ್. ಕೆ . ಹ್ಮ್ ಅದಿಕೆ. ಹ್ಮ್ ಹ್ಮ್ ಸರಿ ಮೇಡಮ್.
ಸ
ಎ ನಿಮ್ ದೂರ ಯಾವ್ದ ಸರಿ ಸರಿ ಸರಿ. ಅ ಕಡೆ ಎಲ್ಲ ಫುಲ್ ಜನ ರಫ್ ಅಲ್ವಾ ನಿಮ್ ಕಡೆ.
ಹ ಒಂದು ಸ್ವಲ್ಪ ಈ ಕಡೆ ಹಳ್ಳಿ ಸೈಡಲ್ಲ ನಾವು. ಒಂದ್ ಸ್ವಲ್ಪ ರಫ್ ಇದೀವಿ.
ಒಂದ್ ಒಂದು ಆಡಿದೆ ಅಲ್ವಾ ಕನ್ನಡದಲ್ಲಿ.
ಹ್ಮ್
ಹ್ಮ್ ಹ್ಮ್ ಆಥರ ನೀವು ಹ್ಮ್
ಡೈಲಿ ಎಷ್ಟೊತ್ತು ಇದ್ರ ನೀವು
ಅವು ಐದುವರೆಗೆಲ್ಲ ಎಳ್ಬೇಕು ಯೊಳುವರೆಗೆಲ್ಲ ಹೋಗ್ಬೇಕ ಕೆಲ್ಸಕ್ಕೆ ಇನ್ನೇನು ಹೊರಡೊ ಸಮಯ
ಹ್ಮ್ ಹ್ಮ್
ಹಿಂಗೆಂದೆ ಮತ್ತ ನಮ್ದು ಕಾರ್ಯ ಅಪ್ಲಿಕೇಶನ್ ಚೆನ್ನಾಗಿದಿಲ್ವಾ ಸ್ವಲ್ಪ ದುಡಿಯೋಣ ಅಂತ ಫೋನ್ ಹಾಕಿದೆ ಕಾಲಿಗೆ ಕೂಡ ಬರ್ಲ್ಲ
ಅತ್ತ ನೀವು ಬೆಳಿಗ್ ಏನು ನಾಲ್ಕೂುವರೆ ಐದಕ್ಕೆಲ್ಲ ಎದ್ ಬಿಡ್ತೀರಲ್ಲ ಬೆಳಿಗ್ಗೆ ಈಗ ಬೇಗ ಹೋಗ್ಬೇಕಲ್ಲ ಹೊಲಕ್ಕೆಲ್ಲ
ಸರ್ ಐದು ಗಂಟೆಕ್ ಯದ್ ಏಳ್ತಿವಿ ಸರ್
ಒಹೊಹೊ ಅಷ್ಟೋತ್ತಿಗ್ ಎಲ್ಲಾ ನಿಮ್ದು ಊಟ ಅಂ ಎಲ್ಲಗಿರುತ್ತೆ
ಅಡುಗೆ ಮಾಡಿರ್ತೀವಿ ಅಡುಗೆ ಮಾಡಿರ್ತೀವಿ ಆಮೇಲೆ ಲೇಟು ಊಟ ಎಲ್ಲಾ ಸ್ವಲ್ಪ ಒಂಬತ್ತು ಗಂಟೆಗೆ
ಏನ್ಂಬುದು ನೋಡಿ ಇಲ್ಲ ಎದ್ದೇಳದು ಲೇಟ್ ನಮ್ಮ ಮನೆವ್ರು ಯೊಳಕ್ಕೆ ಎದ್ದೊಲ್ತರ್ರಿ ನನ್ ಹಂಗೆ ಬಂದ ಯಾಕಂದ್ರ ಓಡ್ಲಲ್ಲಲ್ಲ ಕೆಲ್ಸ ಮಾಡೋದು ಅಲ್ಲೇ ತಿಂಡಿ ಆಗಿಬಿಡುತ್ತ ನ ಆಮ್ಮ ಮಕ್ಳು ಎದ್ದ ಆರಾಮಾಗಿ ಮಾಡ್ತಾರೆ ಆಮೇಲೆ ಮಗುಗೆ ತನ್ನಿಿಲ್ಲ ಇಲ್ಲಾ ಅಂದ್ರೆ ನಾನಗ್ ಫೋನ್ ಮಾಡ್ತಾರೆ ಹೋಗ ಕೊಟ್ಟು ಬರ್ಬೇಕು ಹ್ಮ್
ಏನ್ ಮಾಡ್ತೀರ ಹೋಟೆಲಲ್ಲಿ ಕೆಲ್ಸ
ಕೆಲ್ಸ ಅದೆ ನಮ್ದು ಒಂಥರ ಕ್ಯಾಶಿಯರ್ ಕಮ್ ಸಪ್ಲೈರುತ್ತೆ ಹಂಗೆ ಹ್ಮ್ ಅಂದ್ರೆ ಕ್ಯಾಶಿಯರ್ ಅಂದ್ರೆ ದುಡ್ಡಿಸ್ಕೊಳ್ಳೋದು ಮತ್ತೆ ಯಾರು ಇಲ್ಲ ಅಂದಾಗ ಮತ್ತೆ ಸಪ್ಲೈ ಮಾಡ್ಬೇಕೆ ಊಟ ಗೀಟ ಎಲ್ಲ ಒಂದ ಸಣ್ಣ ಹೋಟ್ಲ್ ನಾಳೆ ಮೀಡಿಯಂ್ ಹೋಟ್ಲ್ ಅಂಬುದು ಕೆಲ್ಸ ಮಾಡೋದು ಇಡ್ಲಿ ವಡ ಬೆಳಗ್ಗೆ ಇಡ್ಲಿ ದೋಸೆ ಉಪ್ಪಬಿಟ್ಟು ರೈಸ್ ಭಾತು ಎಲ್ಲ ತಿಂಡಿ ಐಟಮ್ಸ್ ಮಧ್ಯಾಹ್ನ ಅನ್ನ ಸಾಂಬಾರು ಇದೆಲ್ಲ ಇರುತ್ತೆ ಹ್ಮ ಸಾಯಂಕಾಲದ ಹೋಗಿ ಇರುತ್ತೆ ಸ್ನಾಯಕ್ಸ್ ಎಲ್ಲ ಇರುತ್ತೆ ಎಂಟೂವರೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ಸಾಯಕಾಲ ರಾತ್ರಿ ಹ್ಮ್ ಅರೆ ಇಡ್ಲಿ
ಯಾವ್ದೋ ಒಂದು ಕೆಲ್ಸ ಮಾಡ್ತಿದ್ರಲ್ಲ ಅದೇ ಒಳ್ಳೇದು ಎಡು ಬಿರಂದ ಮಂಸ ಚೆನ್ನಾಗಿರೋದು
ದುಡಿಮೆಯ ದುಡ್ದಿನ ತಾಯಿ ಅಂತ ಹೇಳಿಲ್ವಾ ದೊಡ್ಡವರು ಅದೇ ನಿಜ ದುಡಿತಾ ಇರ್ಬೇಕು ಮನುಷ್ಯ ನೀವು ನೋಡಿ ನಿಮ್ ಗಂಡ ಹೊಲ್ದಲ್ಲಿ ಕೆಲ್ಸ ಮಾಡಿದ್ರು ನೀವು ಪಾಪ ಅವರಿಗೆ ಸಹಾಯ ಮಾಡಕೋಸ್ಕರ ಈ ತರ ಮಾಡ್ತಿದ್ರ
ಹಾ ಸರ್ ಬೇಕಾಗಿತ್ತಲ್ಲ ಸರ್
ಹೌದು ಹೌದ್ರೀ ಇವಾಗೆಲ್ಲ ದುಡಿತಾ ಇರ್ಬೇಕು ಗಾರಿ ಯಾರು ಕೊಡಬರ್ದ
ಹೌದು ಯಾರ ಆಗಕಲ್ಕ ಕಾಲಿ ಕುತ್ರೆ ಏನ ಇದೆ ಸುಮ್ಮ್ನೆ ಆರೋಗ್ಯ ಕೆಡುತ್ತೆ.
ಖಾಲಿ ಕುಂತ್ರೆ ತೆಲೆನ್ ಕೆಡುತ್ತೆ ಆರೋಗ್ಯನು ಕೆಡುತ್ತೆ.
ಹೌದು ಸರ್.
ಸರಿ ಮೇಡಮ್ ಮತ್ತೆ ಸಿಗೋಣ ಮಾತಾಡೋಣ.
ಹಾ ಸರ್.
ತುಂಬಾ ಖುಷಿ ಆಯ್ತು ನಿಮ್ ಕೂಡ ಮಾತಾಡಿ.
ಇಲ್ಲ ಹಂಗೆ ಮಾಡದೆ ಕಾಲ್ ನೆನಪಾಯ್ತು ನಿಮ್ಮ ನಂಬರ್ ಒಂದ್ಸರಿ ನಿಮ್ಮ ಹೋಟೆಲಿಗೆ ಬಂದಾಗ ಕಾರ್ಯ ಆಪಲ್ಲಿ ನೀವು ಹೇಳಿದ್ರಲ್ಲ ಕಾರ್ಯ ಆಪಲ್ ನಾನು ಇದ್ದೀನಿ ಅಂತ ನೆನ್ಪಾಯಿತು ಆದಕ್ ಕ್ಕೇ ಕಾಲ್ ಮಾಡ್ದೇ ಚೆನ್ನಾಗ್ ಯಾವತ್ ಇ ಇಡ್ಲಿ ಎಲ್ಲ ಚೆನ್ನಾಗ್ ಕೊಡ್ತಿರಿ ಥ್ಯಾಂಕ್ಯು.
ಹಾ ಇರ್ಲಿ ಬನ್ನಿ ಮತ್ತೆ ಬೆಂಗ್ಳೂರಿಗ್ ಬಂದ್ ಗಡಿ ಈ ಕಡೆ ಬಂದ್ರ್ ಬನ್ನಿ ಮತ್ತೆ ಸರಿ ದೋಸೆ ಟ್ರೈ ಮಾಡಂತ್ರಿ.
ಹಾಂ ಸರ್ ಟ್ರೈ ಮಾಡ್ತೇವ್ ನಾವು ಅಪೂರೂಪಕ್ಕೆ ಬೆಂಗಳೂರಿಗ್ ಬರೋದು ಸರ್ ಹ್ಞ.
ಮರಿಬೇಡಿ ಅಂದಿದ್ದು.
ಹಾಂ ಸರ್ ಸಿಗೋಣ ಇನ್ನೊಂದ್ಸರಿ ಹೂಂ ಸರ್ ಚೆನ್ನಾಗಿತ್ತು ಸರ್ ದೋಸೆ ಓಕೆ ಸರ್ ಥ್ಯಾಂಕ್ಯು.